ಹಲೋ ಕೇಳಿಸ್ತಾ ಇದಿಂದಯ ಕೇಳಿಸತಾ ಇದ್ಯಾ
ಹಾ ಕೇಳಿಸ್ತಿದೆ
ಕೇಳಿಸತಾ ಇಲ್ಲ ಅಂತ ನೀವು ಫೋನ್ ಕಟ್ ಮಾಡಕ್ ಹೋಗ್ಬಿಡಿ ಮಾತಾಡಿ ಕೇಳಸುತ್ತೆ ನನ್ಗೆ ಹೇಳಿ ಕೇಳಿಸ್ತಾ ಇಲ್ವಾ ನಾನ್ ಮಾತಾಡ್ತಿರೋದು
ಕೇಳಿಸ್ತಿದೆ
ನ್ನ ಹೇಳಿ ಹೇಳಿ ಏನ್ ಮಾಡ್ತಿದ್ದೀರಾ ಆಯ್ತಾ ತಿಂಡಿ ಹಾ ಹ್ಮ್ ಆಯ್ತು ಏನ್ ತಿಂಡಿ ಮಾಡಿದ್ರಿ
ತಿಿ ದೋಸೆ
ದೋಸೆ ದೋಸೆ ಪರವಾಗಿಲ್ವೇ ನಮ್ಮ ಪಿಜೆಯಲ್ಲೂ ದೋಸೆನ ಮಾಡವ್ರೆ ಹಾ ದೋಸೆಗೆ ಏನು ಚಟ್ನಿನಾ ಪಲ್ಯನಾ ಎಂತ ಮಾಡ್ತೀರಾ ನಿಮ್ ಕಡೆ ಚಟ್ನಿ ದೋಸೆ ಅಂದ್ರೆ ದಪ್ಪ ದೋಸೆ ಮಾಡ್ತವಿ ರ ತುಂಬ ಸಣ್ಣಾಗಿರೋದು ತೆಳುವಗರೋದು ಆತರ ಮಾಡ್ತೀರಾ ಇಲ್ಲ ಮೀಡಿಯಂ ಸೈಜ್ ಹಂಗ ಹ್ಮ ನೀರ್ ದೋಸೆ ಹಂಗ ಅಥವಾ ಮಾಮೂಲಿ ದೋಸೆ ತರ
ತೆಳ್ದ ಫುಲ್ಲು ತೆಳ್ದಾಗ ಮಾಡ್ತಾರ ಅಷ್ಟೆ
ಹಾ ಹಾ ಯಾರ್ ನೀವೇ ಮಾಡದಾತ್ ಪಾಮ ಅಜ್ಜಿ
ಅಮ್ಮಾಜಿ ಇಬ್ರು ಮತ್ತಾರೆ
ಹೌದಾ ನೀ ಎಷ್ಟು ದೋಸೆ ತಿಂತೀಯಾ ಹಾಂ ಎಷ್ಟು ದೋಸೆ ತಿಂತೀಯಾ ಅಂದೆ ಎರಡು ಇಲ್ಲ ಮೂರು ಇವತ್ತು ಎಷ್ಟು ತಿಂದೆ ಇವತ್ತು ಎಷ್ಟು ತಿಂದೆ
ಅಷ್ಟ
ಎಡ್ ತಿಂದಯಾ ನೀ ಕಡೆ ಬೆಂಗಳೂರು ಕಡೆ ಬರಲ್ವಾ ನೀವು
ಇಲ್ಲ ಕಾಲೇಜ್ಗೆ ಹೋಗೋದೇ ಆಗತ್ತಲ್ಲಾ
ಇಲ್ಲ ಯಾವಾಗಾದ್ರೂ ನಿಮ್ಮ ಹಾ ಸೆಮಿಸ್ಟರ್ ಅಲ್ಲಿ ಈಗ ಹೋಗ ಕೊಟ್ಟಿರ್ತಾರಲ್ವ ಒಂದ್ ವಾರ ಎರಡು ವಾರ ರಜೆಗಳು ಕೊಟ್ಟಿರ್ತಾರಲ್ಲ ಅವಾಗ
ಕೊಟ್ಟಿರ್ತಾರೆ ಇಲ್ಲೇ ಇಲ್ಲ ನೋಡಿದೀನಿ
ಬೆಂಗಳೂರು ಹಾಂ ಹಾಂ
ಅದೇ ಇಲ್ಲಿ ಅಜ್ಜಿ ಎಲ್ಲ ಇರ್ತಾರಲ್ಲ ಒಂದ ಎರಡ್ ಸಾರಿ ಬಂದಿದೀನಿ ಅಕ್ಕ
ಎಲ್ಲಿ ಯಾರ ಮನೆಗೆ ನಿಮ್ಮ ಅಕ್ಕವ್ರ ಮನೆಗೆ ಹಲೋ
ಎಲ್ಲ ಇರ್ತೀವಿ
ಇಲ್ಲ ಯಾರ್ ಮನೆಗೆ ಬರ್ತ್ತ ನೀ ರ ಅಂದೇ ನಾನ
ಅಂದ್ರೆ ಆ ಬೆಂಗ್ಳೂರ್ಗ
ಹ್ಮ ಇನ್ನೊಂದ್ ಸ್ವಲ್ಪ ಆಕಡೆ ಇ ಕಡೆ ಉಂಡಡು ಇನ್ನೊಂದ ಚೂರು ಅದೊಂದು ಒಂದ್ಸಲ ಕೇಳ್ಸುತ್ತೆ ಒಂದ್ಸಲ ಕೇಳ್ಸಲ್ಲ ಹಂಗೆ
ಆ
ಇವಾಗ ಹ ಇವಾಗ ನೀ ಎಲ್ಲಿದ್ಯಾ ಹ ಇವಾಗ ಎಲ್ಲಿದಯಾ ಅಲ್ಲೇ ಇರು ಹ್ಮ್
ಆಯ್ತುಕ್ಕ
್ಮ ಹೇಳು ಹೇಳು ಏನಗ್ ಬಂದಿದ್ರಿ ಬೆಂಗಳೂರ್ಗೆ ಏನ್ ತೊಗೊಂಡೋ ಏನ್ ಶಾಪಿಂಗ್ ಅಂತ ಬಂದಿದ್ರಾ ಇಲ್ಲ ಏನಾರ್ರು ನೋಡಕ್ ಬಂದಿದ್ರ ಬೆಂಗಳೂರಲ್ಲಿ ಹ್ಮ್ ಏನಿಗೆ ಬಂದಿದ್ರಿ ಅಂದೆ ಸುಮನೆ ಬೆಂಗಳೂರು ಹೆಂಗೈಐತೆ ಅಂತ ನೋಡ್ಕೊಂಡ್ ಹೋಗೋಣ ಅಂತ ಬಂದಿದ್ದ ಬಂದಿರ ಹ
ಹ
ಇನ್ನೂ ಒಂಚೂರ ಆ ಕಡೆ ಈ ಕಡೆ ಬರ್ಬೇಕ್ ನೀನು ಕೇಳ್ತಿಲ್ಲ ಹ್ಮ್ ಬೆಂಗ್ಳೂರಲ್ಲಿ ಕಬ್ಬನ್ ಪಾರ್ಕು
ಅಲ್ಲೆಲ್ಲೂ ಇನ್ನು ಎಲ್ಲೂ ಹೋಗಿಲ್ಲ ಅಕ್ಕ
ಮತ್ತೆ ಇನ್ನೇನ್ ನೋಡಿದ್ರಿ ಸುಮ್ ಬೆಂಗ್ಳೂರ್ಗ್ ಬಂದ್ವಿ ನಾವು ಏನೋ ಬೆಂಗ್ಳೂರ್ ನೋಡಿದೀವಿ ಅಂತ ಹ ಟೆನಾ ಹೌದಾ ಎಲ್ಲಿಗೆ ಬಂದಿದ್ರೆ ಬೆಂಗಳೂರಲ್ಲಿ ಹ್ಮ್ ಅಲ್ಲ ಬೆಂಗ್ಗಳೂರಲ್ಲಿ ಎಲ್ಲಿಗೆ ಮತ್ತೆ ಚಿಕ್ಕಪೇಟೆನಾ
ಅಲ್ಲ ಚಿಕ್ಕ ವಯ್ಸಲ್ಲಿ ಹಾ ಹೌದು ಅಕ್ಕ
ಅದೇ ಅದೇ ಗೊತ್ತಾಯ್ತು ಎಷ್ಟು ವರ್ಷ ಆಗಿದೆ
ಅಲ್ಲೇ ಒಂದು ಏಳು ವರ್ಷ ಆಗಿರ್ಬೇಕು
ನಿಮ್ದೇನ್ ನಿಮ್ಮವರು ಯಾರು ಇಲ್ವಾ ಬೆಂಗ್ಳೂರಲ್ಲಿ
ತುಂಬಾ ಜನ ಇದ್ದಾರೆ ಅದೇ ಇವಾಗ ಹೌದು ಆದ್ರೆ ಹೋಗಲ್ಲ ಕಾಲೇಜಿಗೆ ಹೋಗ ಹೋಗ್ತೀನಿ ಹೋಗಲಾ
ಹ್ಮ್ ಇಲ್ಲ ರಜಾ ಇದ್ದಾಗ ಬರ್ಬೋದಲ್ವಾ ಒಂದೊಂದ್ ಸೆಮಿಸ್ಟರ್ಗ ಒಂದೊಂದ್ ಎರಡರ್ ಮೂರು ಮೂರು ಎರಡು ಎರಡು ಮೂರ್ ಮೂರ್ ವಾರ ರಜಾ ಕೊಟ್ಟಿರ್ತಿ ಅವಗಿ ಇರೋ ಬರ ನಂಟ್ರ ಮನೆಗೆಲ್ಲ ಹೋಗ್ ಬರ್ಬೇಕು ಅವ್ರಗ್ ಬೇಜಾರಾಗ್ಬೇಕು ಅಯ್ಯೋ ಯಾಕಾದ್ರೂ ಬಂತಲ್ಲ ಈ ಹುಡ್ಗಿ ಅಷ್ಟು ದಿನ ಇದ್ದು ಬರ್ಬೇಕು
ನಾ ಎಲ್ಲೂ ಹೋಗಲ್ಲ ಮನೆ ಅಷ್ಟೇ
ಹ್ಮ್
ಮನೆ ನಾನು ಅಪ್ಪ ಅಮ್ಮ ಅಜ್ಜಿ ತಾತ ತಮ್ಮ
ಹಾ ಇಬ್ರೇನಾ ನೀವುವಾ ನೀವು ನಿಮ್ಮ ತಮ್ಮ
ಹ
ಹ್ಮ್ ಅಂ ತಮ್ಮ ಏನ್ ಮಾಡ್ತೇನಿ
ಅವ್ನು ಇವಾಗ ಸೆಕೆಂಡ್ ಇಯರ್ ಓದ್ತಿದ್ದಾನನ್ ಪಿ ಯು ಸಿ
ಓದ್ತಿರೋದಾ
ಹಾ ಓದ್ತಿದ್ದಾನೆ
ಪಿ ಯು ಸಿ ಎಲ್ಲಿ ಮೈಸೂರ
ಇಲ್ಲ ಪಾಂಡಪುರಾ
ಇಲ್ಲಂದ್ರೆ ಆ ಕ ಪಾಂಡವಪುರ
ಪಂಡಪುರಾದಲಿ ತ ಓದತಿದಲ್ತ್ತ ಹಾ
ಹ ಎಲ್ಲದೂ ಪಾಂಡವಪುರ ಎಲ್ಲತ್ರ ಆಗತ್ತೆ
ಅದು ಅಂದ್ರೆ ಮೈಸೂ ಮೈಸೂ ಮೈಸೂರ್ಗ ಹತ್ರ ಆಗುತ್ತೆ
ಹ ಯಾವ್ ಜಿಲ್ಲೆಗ ಬರುತ್ತದದು ಮೈಸೂರ
ಅದು ಇಲ್ಲ ಮಂಡ್ಯ ಮಂಡ್ಯಕ್ಕೆ ಸೇರ್ಕೊಳ್ಳುತ್ತ ಅಕ್ಕ
ಮಂಡ್ಯ ಜಿಲ್ಲೆಗೆ ಬರುತ್ತಾ ಪಾಂಡುಪುರ ತಾಲೂಕನು
ಹಾ
ಅಲ್ವಾ ಹಾ ನಿನ್ಗ ಅಷ್ಟೇ ಗೊತ್ತಿಲ್ಲ ಅನ್ಕೋತೀನಿ ಇರ್ಬೋದ ಇರ್ಬೋದು ತಾಲೂಕ್ ಇರ್ಬೋದು ಹ್ಮ್ ಹ್ಮ್ ನಿಮ್ದ್ ಯಾವ ತಾಲೂಕ್ ಬರುತ್ತೆ ನೀವ ಇರೋದ ಈಗ. ನೀವು ನೀವಿದ್ದೀರಲ್ಲ ಈಗ ನಿಮ್ದು ಪಾಂಡವಪುರ ಬರುತ್ತಾ. ನಿಮ್ದು ಪಾಂಡವಪುರ ಬರುತ್ತಾ ಹಾ ಹಾ ಹಾ ಹಾ ಹಾ. ಹೌದಾ ಅಜ್ಜಿ ಹೆಂಗಗೆ ಮನೇಲಿ ಕೆಲಸ ಮಾಡ್
ಜಮೀನ್ ಎಲ್ಲಾ ಇದೆಯ ಅಕ್ಕ ಅಜ್ಜಿ ಮನೇಲಿ ಇರ್ತಾರಷ್ಟೇ ಏನು ಹೊಲ್ದ ಕೆಲ್ಸ ಮಾಡಲ್ಲ.
ಅಮ್ಮ
ಅಮ್ಮ ಹೊಲ್ದ ಹತ್ರ ಎಲ್ಲಾ ಮಾಡ್ತಾರೆ ಮನೇ ಹೊಲ.
ಎಂತ ಬೋರ್ವೆಲ್ ಎಲ್ಲಾ ಇದ್
ಹೌದ್ ನೋಡಿ
ಹಾ ಶಬಾಶ್ ಹಾ ನಿಜ ರೈತ್ರ್ ಅಂದ್ರೆ ನಂಗಂತ್ ತರ ಅಭಿಮಾನ ಜಾಸ್ತಿ.
ಹೌದು
ಆಗಬೇಕು ಮತ್ತೆ ಬೆಳೆ ಎಲ್ಲಾ ಚೆನ್ನಾಗ್ ಬೆಳಿ
ನಾವು ಬೀನ್ಸು. ಟೊಮೊಟೊ ಆ ತರಕಾರಿ ಎಲ್ಲಾ ತರಕಾರಿನೂ ಬೆಳಿತಿವಿ.
ಎಲ್ಲಿ ಯಾವ ಮಾರ್ಕೆಟ್ ಹಾಕೊಂಡ್ ಹೋಗ್ತೀರಾ ನೀವು.
ಅಂದ್ರೆ ಮೈಸೂರಲ್ಲಿ ಅದು ಇದೆ ಇದೆ ಮಾರ್ ಕಟಲ್ಗಾ ಇಲ್ಲ ಕೋಲಾರ ಹ್ಮ್ ಹಾ ಟೊಮೆಟೊ ಬೆಳದ್ರೆ ತುಂಬಾ ಬೆಳೆದಾಗ್ ಕಲ್ಲ ತಗೊಂಡ ಹೋಗ್ತಾರಪ್ಪ.
ಹ ಕೋಲಾರ ತುಂಬಾ ದೂರ ಆಗತ್ತಲ್ಲ ಕೋಲಾರ.
ಆದ್ರೆ ಅಲ್ಲಿ ತುಂಬಾ ಒಂದ ಸ್ವಲ್ಪ ಾ ದುಡ್ಡ ಇದೈತೆ ಅಂತ ಮಾಡ್ತಾರೆ.
ಮುಂಚೆ ನಮ್ಗೆ ಎರಡ್ ಸಾವಿರದ ಎಂಟಕ್ಕಿಂತ ಮುಂಚೆ ನಮ್ ಜಿಲ್ಲೆ ಅದು ಕೋಲಾರ ಎರಡ್ ಸಾವಿರದ ಎಂಟ ಆದ್ಮೇಲೆ ನ ಹ ಚಿಕ್ಕಬಳ್ಳಾಪುರ ಅಂತ ಬದಲಾಯಿಸಿದ್ರು ಕೋಲಾರ. ತುಂಬಾ ಬರ ಆ ಕಡೆ ಮಳೆನು ತುಂಬಾ ಕಡಿಮೆ ಬರೋದು ಹಣ್ಣು ತರಕಾರಿ ಅದೆಲ್ಲ ಕಡಿಮೆ ಬೆಳೆಯೋದುವ್ರು. ಅಂದ್ರೆ ನೀರ್ ಇರಲ್ವಲ್ಲಾ ಹಂಗಾಗಿ ಅದೇ. ತರಕಾರಿ ನೀವು್ ತಗೊಂಡೋದ್ರೆ ಒಳ್ಳೆ ಬೆಲೆ ಸಿಗುತ್ತೆ ಬೇಡಿಕೆ ಜಾಸ್ತಿ ಇದ್ದಾಗ. ಪರವಾಗಿಲ್ಲ ಹ್ಮ್ ಅಂದ್ರೆ ದೂರ ಆಗುತ್ತೆ. ತಷ್ಟೆ.
ದೂರ ಆಗುತ್ತೆನ್ನೋದ್ ಬಿಟ್ರೆ ಹ್ಮ್.
ಒಳ್ಳೆ ಬೆಲೆ ಇದ್ದಾಗ ತಗೊಂಡೋದ್ರೆ ಒಳ್ಳೆ ದುಡ್ಡ ಆಗುತ್ತೆ. ಮ ನಿಮ್ಗೆ ಹ್ಮ್ ಮತ್ತ ತಕಾರಿ ಬಿಟ್ರೆ ಇನ್ನೇನ್ ಬೆಳೆ ಬೆಳಿ ನಿಮ್ಮಲ್ಲಿ ಅದೇ ಭತ್ತ ಭತ್ತ ಏನು ಬೆ
ತನ್ನ ಬೆಳೀತಿವಿ ಬಟ್ ಆದ್ರೆ ಮನೆಗ್ ಮಾತ್ರ ಬೆಳ್ಕೋತೀವಿ ಅಷ್ಟೇ.
ಮಾರೋದಿಲ್ಲ ಮಾರೋದ. ಅದಲ
ಮರೋದಿಲ್ಲ.
ಹ್ಮ್ ಹ್ಮ್ ನಾನೆ ತಿನ್ನೋದಿಕ್ಕೆ ನಿಮ್ಗೆ ಊಟಕ್ಕೆ. ಮಾತ್ರ ಬೆಳ್ಕೋತೀರಾ. ಮನೆಗೆ ಎಷ್ಟು ಬೇಕೋ ಅಷ್ಟು ಅಲ್ವಾ. ಹ್ಮ್. ಅದೇ ಅದೇ. ಮತ್ತನ್--ಏನು ಬೆಳಿತೀರಾ
ಆಮೇಲೆ ರಾಗಿ. ಹಾ ಅಷ್ಟೇ ಅವದು ಹ ಅಪ್ಪ ಕೆಲ್ಸ ಎಲ್ಲ ಇಲ್ಲ ಅಕ್ಕ ನಮ್ದೇ ಬೋರ್ವೆಲ್ ಇದೆ.
ಹಾ ಹಾ ಆ ಕಾಲುವೆ ಎಲ್ಲಾ ಬರುತ್ತ. ಅತ್ತಲ್ಲ ಮಂಡ್ಯದವ್ರಗ್ ಬರುತ್ತ ಅನ್ಕೋ.
ನಮ ನಮ್ಗೆಲ್ಲಾ ಇಲ್ಲ ಅಕ್ಕ ಅದ ಬರಿೀ ಇದು ಮಂಡ್ಯ ಮಂಡ್ಯ ಅಲ್ಲಿರೋ ಮಾತ್ರ.
ಹ್ಮ್ ಹ್ಮ್.
ಹ್ಮ್ ದೂರ ಹೌದು ನಮ್ಗೆ ಒಂದ್ ಐವತ್ ಕಿಲೋಮೀಟರ್ ಆಗುತ್ತೆ ಅನ್ಸುತ್ತೆ.
ಹ್ಮ್ ಹ್ಮ್. ಅಂದ್ರೆ ಮಂಡ್ಯ ಸಿ ಟಿ ಹತ್ರ ಅಕ್ಕಪಕ್ಕ ಯಾರ ಇರ್ತಾರೆ. ಅಕ್ಕೆ ಆರಸ--ಮ ಬ ಇತ್ತಲ್ಲ ಅಲ್ಲಿರೋಿಗೆ ಮಾತ್ರ ಕಾಲುವೆ ನೀರು ಹೋಗುತ್ತೆ ನಾ
ಹೌದಕ
ಹ್ಮ್ ಹ್ಮ್. ನೇತ್ರ ಗೊತ್ತ. ನಿಮಗೆ.
ಹಾ ಗೊತ್ತು
ಹ್ಮ ಹ್ಮ ಹೆಂಗ್ ಗೊತ್ತು ನಿಮ್ಮ್ ಅಕ್ಕನ ಕಡೆಯಿಂದ ಗೊತ್ತಾ ಅಥವಾ ನಿಮ್ಮೂರವರು ಹ್ಮ್ ಹೌದಾ ಹ ಎಷ್ಟ ದೂರ ಆಗತ್ತೆ ಮತ್ತೆ ನಿಮ್ಮ್ನೆಗೂ ಅವರ ಮನೆಗೆ ಒಂದೇ ಊರಿನ
ಒಂದೇ ಊರು ಅಂದ್ರ ನಮ್ದು ಒಂದ್ ಸ್ವಲ್ಪ ಮೇಲ್ಗಡೆ ಇದೆ ಮನೆ ಅವ್ರ್ದು ಕೆಳಗಡೆ
ಹಾ ಅಲ್ಲ ಅದೇ ಒಂದ್ ದೇವಸ್ಥಾನ ಬರುತ್ತೆ ಆಯತಲ್ಲ ಅವರು ಮದುವೆ ಆಯತಲ್ಲ ಮದ್ವೆೆಗೆ ಬಂದಿದ್ದೀರಾ ನೀವು
ಎಲ್ಲ ಬಂದರಲಿಲ್ಲ ಕಣಕ್ ಕಾಲೇಜ್ ಇತ್ತವಾಗ
ಹ ಅಲ್ಲ ನಿಮ್ಮ್ ಮನೆಯಲ್ಲಿ ಪೇರೆಂಟ್ಸ್
ನಾ ಅಪ್ಪ ಅಮ್ಮ ಇಬ್ರು ಬಂದಿದ್ರು
ಹಓ ಹೌದಾ ಹ ಅದೇ ಅಲ್ಲಿ ಒಂದು ದೇವಸ್ಥಾನ ಆಯತ್ತಲ್ಲ ಅಲ್ಲಿ ಮದ್ವೆ ಆಯ್ತಲ್ಲಾ ಅವ್ರದ್ದ ಒಂದು ಚೌಟ್ರಿ ಅಲ್ಲಿಂದ ಡೌನ್ಗ ಕೆಳಗಡೆ ಈಗ ಲೆಫ್ಟ್ಗೋ ಏನೋ ಬರುತ್ತೆ ಅಂತ ಅಂದ್ಲ ಅವ್ಳು ಕೊಪ್ಪ ಲೋ ಅಂತ
ಹೌದು ಅಕ್ಕ ಸ್ವಲ್ಪ ದೂರ ಹ್ಮ್ ಬಸ್ಸ ಎಲ್ಲ ಇಲ್ಲ ಅಕ್ಕ ಬಳಗಟ್ಟನ ಇಲ್ಲ ಅಲ್ಲಿಗೆ ಕೊನೆ ನಮ್ಮೂರ್ಗೆಲ್ಲ ನಡ್ಕೊಂಡ್ ಓಡಾಡ್ಬೇಕು ಕ
ಹ್ಮ್ ಅದೇ ನಡ್ಕೊಂಡು ಇಲ್ಲ ಮನೆ ಕಡೆಯಿಂದ ಯಾರಾದ್ರೂ
ಹಾ ಅಪ್ಪ ಕರ್ಕೊಂಡ ಹೋಗ್ತಾರೆ
ಹ್ಮ ಹ್ಮ ಅಲ್ಲಾ ಬೇಸಿಗೆಯ ಎಲ್ಲಾದ್ರೆ ಹೆಂಗೋ ಪರವಾಗಿಲ್ಲ ಒಂದ್ ಸ್ವಲ್ಪ ಚಳಿಗಾಲದಲ್ಲಿ ಬೆಳಿಗ್ಗೆ ಹೊತ್ತು ಕಷ್ಟ ಕಷ್ಟ ಆಗುತ್ತೆ ಮಳೆಗಾಲದಲ್ಲಿ ತುಂಬಾ ಕಷ್ಟ ಅಲ್ಲ ನಿಮಗೆ ಹ್ಮ ಹೌ ತಾನೆ ಹ್ಮ ಹ ನೇತ್ರನ ಮಾತಾಡ್ಸಿಯಾ ನೀನು
ಆ ತರಿಸ್ತೀನಿ ಅದ ಅಷ್ಟ ಚಂದ್ ಯಾರ್ ಮನೆಗ ಹೋಗಲ್ಲ ಪರಿಚಯ ಇದ್ದಾರೆ
ಹ್ಮ್ ಹ್ಮ್ ಹೌದಾ ಅಂದ್ರೆ ನಿಮ್ಮೂರ ಅಲ್ವಾ ಅಕ್ಕಪಕ್ಕ ಕ
ಹೌದು ಅನೆೇ ಮಾತಾಡಸ್ತೀನಿ ಅದೇ ಹೋಗಲ್ಲ ಅಷ್ಟ
ಹ್ಮ ಹ್ಮ ಹ್ಮ ಅದೇ ಅದೇ ಈಗ ಬೆಂಗ್ಳೂರೆಲ್ಲ ಇದಾರೆ ಅನ್ಕೋತ ತಿನ್
ಹಾ
ಯಾವ್ದೋ ಫೋನ್ ಬರ್ತಿದೆ ನಾನ್ ಆಮೇಲ್ ಮಾಡ್ತೀನಿ
ಸರಿಯ್ತೋಕ